ಹೇಳಿ ಸರ್ ಹಾ
ಸರಿ ಹೇಳಿ ಹೇಳಿ ಇನ್ ಸಾರು ಸರ್ ಈಗ ಈಗ ಸರ್ ಕಾಫಿ ಗಿಫಿ ಏನಿಲ್ಲ ಸರ್ ಈಗ ನಮ ಬೆಂಗ್ಳೂರಿಂದ ಬತ್ತಾ
ಹಾ
ಹ್ ಗುಂಟೆ ರನ್ ಮಾಡಿ ಹ ಸರ್ ಸರಿಲ್ಲ ಸರ್ ಮದೆ ಸರ್ ಮಧ್ಯಾಹ ಮ್ಯಾಹ್ನ ಒ್ ಹೆರ ಗಂಟೆಗೆ ಬಂದಬಿರ್ತಮ್ ಸರ್ ಬೆಂಗಗಳೂರ್ಗೆ ಹಂಗೆ ವಿಜಯನಗರ ನುಗ್ಗಿ ಜ್ ನೋಕೊಂಡ್ರ ಒಂದು ರೌ್ ಒಬ ಬಂದ್ ಬಿಡಮ ಸರ್ ಸರಿ ಇಲ್ವಾ ಸರ್ ಅಡ್ಜಸ್ಟ್ ಆದರೆ ಮಾತು ಕತೆ ಹೇಳ್ಕೊಂಡು ಫೋನ್ ಮಾಡ್ಕೊಂಡು ಒಂದೇ ಒಂದೇ ರೂಮ್ಲಿ ಒಂದೇ ರೂಮ್ಲಿ ಮೂರ್ ಮೂರ್ ಬೆಡ್ ಕೊಡಿ ಅಂತ ಕಕ ಬರಂಸರ್
ಸರ್ ಎಷ್ಟ ಆಗುತ್ತೆ ಸರ್ ರೆಂಟು
ಸರ್ ಐದುವರೆ ಆರ್ ಸಾವಿರ ಸರ್ ಆ ಹೇಳಿದರು
ಹ್ ಸರ್ ಮೂರ್ ಟೈಮ್ ಸುಡ್ ಫುಡ್ ಒಂದೇ ತಾರೀಕೇನೋ ಒಂದ್ ದಿನ ಊಟ ಇಲ್ಲ ಅಂತಏ ಅಂದೇ್ರು ಸರ್
ಹ ಹೌದಾ ಸರ್ ಸರ್ ಮಾರ್ನಿಂಗ್ ಎಲ್ಲ ಡೈಲಿ ವೆರೈಟಿ ವೆರೈಟಿ
ವೆರೈಟಿ ತಂಬ ತಿಂಡಿ ಕೊಡ್ತಾರ. ಹೂ ಸರ್ ವೆರೈಟಿ ವೆರೈಟಿ ತಿಂಡಿ ಕೊಡ್ತೀನಿ ಅಂತದರ ಏನ್ ಗೊ ಕೇರಳ ವೀಕ್ಲಿ ನಾನ್ ವಜ ಸ
ಹಾ
ನಾನ್ ವೆಜ್ ನ ಕೇಳಿದ್ದು ನಾನ್ ವೆಜ್ ಗೊತ್ತಿಲ್ಲ ಸರ್ ವಿಚ್ರಸಬೇಕು ಸರ್ ಅಲ್ಲಿ ಹೋಗಿ ನಾನ್ ವಜ್ ಗಿನ್ ವೆಜ್ ಎನ್ನದ್ರೂ ಮಾಡ್ತಿರ ಏನು ಸರ್ ಏನು ಅಂತ ವಿಚಾರಿಸ್ಬೇಕು ಸರ್
ಸ ಟ್ಲ ಒನ್
ಎಲ್ಲ ತೊಗೊ ಹ್ ಸರ್ ಒಂದು ದಿನ ಕೊಡ್ಲೇ ಬೇಕು ಹ್ಮ್ ಗೊತ್ತಿಲ್ಲ ಸರ್ ನೋಡ್ ವಿಚಾರ್ಸಬೇಕು ಸರ್ ಹಾ ವಿಚಾರ್ಸನ ಬನ್ನಿ ಸರ್ ಸರ್ ನಿಮ್ಗೆ ನೀ ಫುಟ್ಬಾಲ್ ನೋಡ್ತೀರಾ ಸರ್
ಹತ್ತ
ಸರಿ ಫಿಫಾ ವರ್ಲ್ಡ್ ಕಪು ನಡೀತೈತಲ್ಲ ಸರ್ ಈಗ
ಹಾ ಸರ್
ಅತಿ ದೊಡ್ಡ ವರ್ಲ್ಡ್ ಕಪ್ ಸರ್ ವಿಶ್ವದಲ್ಲೇ ದೊಡ್ಡದಾಗ ನಡೆಯಂತ ವರ್ಲ್ಡ್ ಕಪ್ ನಮ್ಮ ಇಂಡಿಯಾದಲ್ಲಿ ಮಾತ್ರ ಸರ್ ಕ್ರಿಕೆಟ ಬಟ್ ಎಂಟೈರ್ ವರ್ಲ್ಡ್ ಅಲ್ಲಿ ಸಾವಕರ್ ಫುಟ್ಬಾಲ್ ಲೇ ಸರ್ ಫೇಮಸ್ ಆಗಿರೋದು ಹೌದು ಸರ್ ಅರ್ಜೆಂಟೈನಾ ಬ್ರಸಲ್ ಆ ಆ ಆ ಸರ್ ಅರ್ಜೆಂಟೀಿನ ಪೋರ್ಚುಗಲ್ ಬ್ರೆಜಿಲು ಎ ಮೆ ಮೆಕ್ಸಿಕೋ ಮೆಕ್ಸಿಕೋ ಇವರೆ ಸರ್ ಹ ಕತಾರು ಹ ಸರ್ ಕೆನಡ ಇವ್ರೇ ಸರ್ ಇವ್ರ್ದೇ ಎಲ್ಲ ಸರ್ ಆಲ್ ಬಟ್ ಅಲ್ಲಿ ಎಲ್ಲಾ ನಮ್ ಸ್ಪೋಟ್ ಬರೀ ಇಂಡಿಯಾದಲ್ಲಿ ಅಷ್ಟೇ ಸರ್ ಫೇಮಸ್ಸು ಇಂಡಿಯಾ ಆಗ್ಬಿಟ್ರಿ ಇಂಗ್ಲೆಂಡು ಆಸ್ಟ್ರೇಲಿಯಾ ಈ ತರ ಸ ಅಷ್ಟೇ ಸರ್ ಬಟ್ ವರ್ಲ್ಡ್ ಪೂರ ಫೇಮಸ್ ಆಗಿರೋದು ಅಂದ್ರೆ ಫುಟ್ಬಾಲೇ ಸರ್.
ಅದರಲ್ಲಿ ನೀವು ಹಿಂಗೆ ಸರ್ ನ ನೋಡ್ತೀರಾ ಸರ್ ಫುಟ್ಬಾಲ್ ಯಾರು ಸರ್ ನಿಮ್ಗಿಷ್ಟ. ಮ ನಿಮ್ಗೆ ಗೊತ್ತಿರೋ ಪ್ಲೇರ್ಸ್ಗಳು ಎಷ್ಟು ಹೇಳಿ ಸರ್ ಫುಟ್ಬಾಲಿಗೆ ನೋಡೋ ಮೆ್ಸಿನ ಸರ್ ಮೆಸ್ ಮೆಸ್ಸಿ ಹೆಸರು ಇಷ್ಟ ನಿಮ್ಗೆ ಇಷ್ಟನಾ ಸರ್ ಮೆಸ್ಸಿ ಸಾರ್ ರೊನಾಲ್ಡ್ ಲೈಫ್ ಸ್ಟೈಲ್ವಾ ನಿಮ್ಗೆ
ಒಬ್ಬ ಹೇಳ್ಬೇಕು ಒಬ್ಬ್ರುದು ಹೇಳಬೇಕು
ಹ ಸರ್ ರೊನಾಲ್ಡೋ ಅಲ್ವಾ ಸರ್ ವಿರಾಟ್ ಕೊಹ್ಲಿ ರೊನಾಲ್ಡೋ ಎರಡು ಒಂದೇ ಸರ್ ನಮ್ಗೆಲ್ಲ ರೊನಾಲ್ಡೋ ಇಸತ್ತೆ ಸರ್ ಕ್ರಿಶ್ಾನೋ ರೊನಾಲ್ಡೊ ಹೂ ಸರ್ ನಮ್ ಮೆಸ್ಸಿ ಅಷ್ಟೇನ್ ಇಲ್ಲ ಸರ್ ಬಟ್ ರೊನಾಲ್ಡು ಇಷ್ಟ ಸರ್ ಗ್ರೇಟ್ ಪ್ಲೇಯರ್ ಸರ್ ಅವ್ರು ಹ ಸರ್ ನಿಮ್ಗೆ ಗೊತ್ತಲ್ಲ ರಾನೋಲ್ಡ ಬಗ್ಗೆ
ಹೂ
ಹೂ ಸರ್ ಇಲ್ಲ ಸಾರ್ ಸಮಾಚಾರ ಏನ್ ಹೆಲ್ಮ್ ಸರ್ ಎಲ್ಲ ಮಾರ್ನಿಂಗ್ ಬಂದು ಎಲ್ಲ ಕರೆಕ್ಟಾಗಿ ಮಾಡ್ತಿದ್ರ ಸರ್ ನೀವು ಹೂ ಸರ್ ಮಾಡ್ತೀನಿ ವ್ಯಾಮ ಮಾಡ್ತೀವಿಿ ಸರ್ ಹೂ ಸರ್ ಆ ಮ ವಾಮ ಗ ಮಾಡಾಡ್ತೀನ್ಿ ಸರ್ ಬಾಡಿಗ ಸ್ವಲ್ಪ
ಚಿಕ್ಕನ್ ಕಲ್ಪ ಆಗಿತ್ತುಂಗ್
ಹೇ
ಹ ಚ
ಆ ಮಲೆಸಂದ್ರೆ ಹತ್ತರಿನ್ ಸೂರು ಈಗ ಹನ್ನೊಂದ್ರ ಅ ಹತ್ತರಿನ್ಸೂರು
ಟಿಂಗ್ ಲಿಸ್ಟ್ ಇ ಕ್ಯಾನ್ಸಲ್ ಮಾಡ್ತ
ಹೇಳಿ ಸರ್
ಅವ ಗೊತ್ತಾಯ್ ಒನ್ಸಿಗೆಲ್ಲ ಅಂದ್ಬಿಟ್ಟು ಹೇಳ ಎಲ್ಲಾ ನಿಮ್ದು ಪ್ರಿಪರೇಷನ್ ಹೆಂಗ ನಡೀತಿದೆ ಸಾರ್
ಯಾವ್ದ್ರ ಬಗ್ಗೆಗ ಸರ್
ಹೇಳ್ಬೇಡಿ
ಸರ್ ಅದು ಎಕ್ಸಾಮ್ ಆಯ್ತು ಸರ್ ಹ ಫಿಸಿಕಲ್ಗೆ ಪ್ರಿಪೇರ್ ಆಯ್ತಿದೆ ಸರ್ ಸ್ವಲ್ಪ ನನ್ನಾಣೆ ಇಂಜುರಿ ಆಗಿದ್ದರಿಂದ
ಹಾ
ಸ್ವಲ್ಪ ರಿಕವರಿ ಆಗ್ಬೇಕ ಸರ್ ಈಗ. ಜೀವ್ನದಲ್ಲಿ ರಿಕವರಿ ಮಾಡ್ಕೋಬೇಕು ಸರ್. ರಿಕವರಿ ಆದ್ಮೇಲೆ, ಲೆ ಮತ್ತೆ ಪುನ್ಹ ಫಿಸಿಕಲ್ ಶುರು ಮಾಡ್ಬೇಕು ಸರ್. ಹ್ಮ್ ಸರ್.
ಹ್ಮ್ ನಿಮ್ದು ಸರ್ ನಿಮ್ದು ನಿಮ್ಗೆ ಹೆಂಗೆಡಸ್ಸಿದ್ರೆ ಪಿ ಸಿ ಗೆ ಸರ್ ಸರ್ ಇನ್ನ ನಲವತ್ತೊಂಬತ್ತ ದಿನ ಹ್ಞ ಸರ್ ಮಾಡ್ತಿದಿರಾ ಸರ್ ಚಾಲೆಂಜು. ದೇಶ ಅಥಷ್ಟ ಒಂದ್ ಚಹೆಜ್ ದೇಶ ಅಂತ ಹಾಕೊಂಡಿದಿರಾ ಸರ್. ಈ ಹೆಂಗ ಸರ್ ಗದ್ದಲ್ ಲಿ ಚೇಲ್ ಎನ್ ಮಾಡದ್ರ ಹೆಂಗೆ ಸರ್. ಗದ್ದೆಲಿ ಮಾಡಿದ್ರೆ ಗದ್ದೆ ಆಯ್ತ ಗದ್ದೆ ಮಾಡಿದ್ರೆ ಗದ್ದ ಸಂಬಂಧ ನಿಮಗೆ ಕೆಲ್ಸ ಆಗ್ಬೇಕಲ್ಲ ಸರ್. ಎಕ್ಸಾಮ್ ಎಕ್ಸಾಮ್ ಹೋಗಬಿಟ್ಟು ನಾ ಗದ್ದ, ಕೆಲಸ ಮಾಡ್ತಿದೆ ಅಂತ ಬರೋಸ್ ಎಕ್ಸಾಮ್ ಪಾಸ್ ಮಾಡದ್ರ ಸರ್ ಅವ್ರು.
ನಮ್ಗೂ ಗೊತ್ತಿದೆ ಸರ್ ಹೆಂಗ್ ಹೆಂಗ್ ಓದ್ಬೇಕು. ಯಾವ್ ತರ ಓದ್ರೆ ಅವಾಗ ನಾಮ್ ಕರಕ್ ಸರ್ ನಿವು ಮೊದ್ಲಂದು ಸರ್ ನಿವು ಮೊದ್ಲೊ ಒಂದ್ ಸಲ ಸಿಲೇಬಸ್ ಕಂಪ್ಲೀಟ್ ಮಾಡಿದರ ಸರ್ ನೀವು. ಫಸ್ಟ್ ಫಸ್ಟ್ ಟೈಮು ಅಲ್ಲ ಕೇಳ್ದ ಸರ್ ನಾನ್ ನಿಮ ಕೇಳ್ತಾ ಇರೋದು. ಕಂಪ್ಲೀಟ್, ಮಾಡಿದ್ರ ಅಥವಾ ಕಂಪ್ಲೀಟ್ ಮಾಡಿರ್ಲಲ್ವಾ ಅಂತ ಸರ್. ರಿವಿಸನ್ ಮಾಡ್ತವಿ
ಹಂಗಲ್ಲ ಸರ್ ಇದಕ್ಕೆ ಮೂರು ವರ್ಷ ನಾ ಮೂರು ವರ್ಷದಿಂದೆ ಎಕ್ಸಾಮ್ ಅಟೆಂಡ್ ಮಾಡಿದ್ರಲಾ ಆಗ. ಹಾಗ ಏನ್ರ ಮಾಡಿದ್ರರ ಅಂತ ಹ್ಮ್ ಸರ್.
ಹ ಸರಿ ಸರಿ ಈಗ ಈಗ ಐವತ್ತ, ಜೇವ್ನದಲ್ಲಿ ಹೆಂಗೆ ಸರ್ ನೀವು ನೀವು ಓದಿ, ನೀವು ರಿವಿಷನ್ ಮಾಡಿ, ಹ್ಮ್ ಕಷ್ಟ ಇಲ್ ಸರ್ ಇವಾಗ ಐವತ್ತು ದಿನದಲ್ಲಿ ಆಗಲ್ಲ ಸರ್ ನೀವು ಸೆಲೆಬಸ್ ಕಂಪ್ಲೀಟ್ ಮಾಡೋದೇ ಆಗ ಸರ್ ಮೂವತ್ ಮೂವತ್ ನಲ್ವತ್ತ ದಿನ ಇನ್ನತ್ತ ದಿನಕ್ಕೆ ಏನ್ ಸರ್ ರಿವಿಜನ್ ಮಾಡದ. ಕಷ್ಟಪಟ್ಟು ಏನ ಮಾಡಕತ್ತ ಅಲ್ಲ್ದ ಓದಿಟ್ಟ ಅಲ್ಲಲ್ಲಿ ರಿವಿಷನ್ ಮಾಡಕ, ಸರ್ ಅಲ್ಲೆಲ್ಲ ರಿವಿಜನ್ ಮಾಡಿದ್ರು ಅದು ಏನಾದ ಗೋದ್ಲು ತರ ಆಗತ್ತಲ್ವಾ ಸರ್ ಅದು. ಒಂದೊಂದ್ ಸಬ್ಜೆಕ್ಟ್ ಸರ್. ನೀವು ಮೆಂಟಲ್ಬಿಲಿಟಿ ಮೆಂಟಲ್ಬಿಲಿಟಿ ಮಾಡ್ಬೇಕು ಭೂಗೋಲಶಾಸ್ತ್ರ ಹಿಸ್ಟ್ರಿ ಎಲ್ಲ ನೋಡ್ಬೇಕಲ್ಲ ಸರ್ ನೀವು.
ನನ್ ಟಾರ್ಗೆಟ್ ಸರ್ ಒಂದ ಹತ್ ಮಾರ್ ಕೊಟ್ಟು, ಒಂದ್ ಮೂರ್ ಕೊಡ ಒಂದ್ ಮೂರ್ ಮಾರ್ಕ್ಸ್ ಸರಿ ಮಾಡಂಗ ಇರ್ಬೇಕು, ಆತರ ಒಂದು ಪ್ರಿಪರ್
ಹಲೋ,
ಹಲೋ, ಹಲೋ ಸಾರ್ ಹೇಳಿ ಕೇಳಸ್ತಿಲ್ವಾ,
ಹಲೋ
ಸಾರ್ ಕೇಳಸಲ್ವಾ
ಹಲೋ
ಹಲೋ
ತಳ್ತೀನಿ ಹಂಗೆ ತಳ್ಸಿನಿ ಇದು ಇನ್ನೆರಡ್ ನಿಮಿಷ ಅದ ಇ ಇದ ಒಂದುವರೆ ನಿಮಿಷ ಇನ್ನ ಎರಡುವರೆ ನಿಮಿಷ ಅದ ಕೇಳಿಸ್ತಾಲ್ಲ ಏನು
ಹ್ಮ
ಹಲೋ ಹಲೋ ಹಲೋ ಏ್ ಮಾ ಇದ್ರಲ್ಲಿ ಮಾತಾಡು ಇದ್ರಲ್ಲಿ ಮಾತಾಡು ಬ ಇವನ್ರ ಮಾತಾಡು ದೊಡ್ಡ ಅಲ್ದ್ರಲ್ಲಿ ಮಾತಾಡು
ಯ್ ನಾನು ಅದ್ರ ಕಾಯಯ್ತು ಕಡ
ಏ್ ಓದತದ್ ನಂದ್ರಳಿ
ಹಾ ಓಡ್ತದ ಗಲ್ಲ ಅವಡ
ನಾನು ಕಟ್ ನ ನಾನು ಕಟ್ಟೆ ಮಾಡೋಲ್ಲ ನನ್ನ ಫೋನ್ ನೋಡ್ಕೊಬಬೇಕಾರೆು ಬಂದು
ಹ್ಮ ಸರಿ ಬಿುಡಾಪ್ಪಐತೆ ಏನ್ಕಲ್ಲ ಎಂದ್ ನಿಮಿಷ ಮಾತಾಡಿದ್ ಅಸ್ರ್
ಏ ನೋಟು ಬೈಲಿ ಗು ಭಾಯ ಎಂಟು ಐವತ್ತೊಂದು ಎಂಟು ಐವತ್ತೇಳರಡು ನನಗೆ ಓಡ್ತದ
ಇದ್ರಲ್ಲಿ ಏನೇ ಮಾತಾಡರು ಬರ್ತಾನ ನೀವಲ್ಲ
ಕೆಟ್ ಮಾಡುವ ಅಂತಂದವ್ರಿ ಯಾವನ್ನ
ನಾ ಯ್ದೇ ಕಟ್ ಮಾಡ್ಲಿ ಅದ ಅದೇ ಕೊಟ್ಟು
ಹಲೋ ಸರ್ ಹಲೋ ಕ ಮಾತಾಡ್ತ ಹಲೋ
ಬಾಬ ಕಟ
ಟೈರಾರಕ ಭಯಂಗರ ಹಲೋಸ ಇಲ್ಲೇ ಬಂದಿದೆ ಸರ್ ನಮ ತೋಟದತ್ರ
ಹಾ
ಒಂದ ನಮ ಸ್ನೇಹತ್ರರದು ತೋಟ ಇತ ಇಲ್ಲಿ
ಹಾ
ಅದ ನೋಡ್ಕೊಂಡು ಹೋಗ ಮತ್ತ ಕರ್ಕೊ ಬಂದಾರ ಸಕರು ಹಾ ಸರಿ ಎನೇ ಇದು ಸ ತಂಗಿನ್ ತೋಟ
ಹಾ ಸರ್ ತೆಂಗಿನ ತೋಟ ಹಾಕಿದೀರಾ
ಹೌದು
ಹಾ ಬಂದ್ಬಿಡಿ ಇತ್ತಾಗ ಇನ್ನೇನು
ಸರಿ ಇೇ ಸರ್ ಬನ್ನಿ ಬಂದಿೆ
ಹ
ಆದ್ರೂ ಅವ್ರರು ನೋಡಿ ಕ ಅವ್ರಗ್ ಹಂಗ ಆಬೇಕಾಗಿದ್ದೆ ಅವ್ರಗ
ಹ್ಮ ಹ ಹಾ ಅದೇನು ಆಗಿಲ್ಲ ಇವ್ರೇ ಮಾಡ್ರ ಕೆಲ್ಸ ಈ ಕಡೆನನೆ ಇವಾಗ ಗ
ಹ್ಮ್
ಸರಿನಾಸ
ಹೌದು ಸರ್
ಅದಕ್ಕೋಸ್ಕರ ಹಂಗ ಐತ ಏನ್ ಮಾಡಕ್ ಆಗಲ್ಲ ನಮ ಇ ಏನ್ ಮಾಡದು ಸ ಜೀವನಾನೇ ಹಿಂಗ ಆಗ್ಬಿಡದ.
ಹ
ಹ
ಏನು ಮಾಡಕಲ್ಲ ಸ ಹೋಗಸೂಟು ಆ ಕಾಲ್ ಹೋಗಿರೋದಕ್ಕ ಇದಾಗಾರ ಸ ನಮ್ಮ ಅವರು ಮುನ್ಸ್ ಕೊಟ್ಟು ಮಾತಾಡಿಲ್ಲ ಸರ್. ಮನ್ಸ್ ಕೊಟ್ಟು ಮಾತಾಡಿಲ್ಲ. ಅವ್ನ್ದು ಐ ಡಿ ನಂಬರು ಫೋನ್ ನಂಬರ್ ಹೇಳ್ತೀನಿ ಅವ್ರನ್ನ ಎತ್ತಾಕ್ಸಿ.
ಹ ಹ ಇನ್ನೇನ್ ಮಾಡಕಾದು ಹಂಗಾದ್ರ.
ಹ